ಹಲೋ ಹಲೋ ಹಲೋ ಬ್ರೊ ಕೇಳ್ತಾ ಇದೆ
ಹಲೋ
ಬ್ರೊ ಕೇಳ್ತಾ ಇದ ವಾಯಸ
ಹಾ ಕೇಳಸ್ತಾ ಇದೆ ಬ್ರೋ
ಹೌದಾ
ಹಾ ಹೇಳಿ ಬ್ರೋ
ನೀ ಹೇಳುಬೇಕು ಪಾ ಮತ್ತೆನ ಸಮಾಚಾರ
ಏನಿಲ್ಲ ಬ್ರೋ ನೀವ್ ಏನ್ ಮಾಡ್ತದೀರಾ
ಹಾಸ್ಟೆಲ್ಲಿ ಊಟ ಚೆನ್ನಾಗ್ ಕೊಡ್ತಾರ ನಿಮ್ಮ್ ಹಾಸ್ಟೆಲ್ಲಿ
ಹಾ ಅ ಬ್ರೊ ಚೆನ್ನಾಗ್ ಕೊಡ್ತಾರೆ
ಏನ್ ಸಮಸ್ಯೆ ಇಲ್ಲ ಅಲ್ಲ ಹಂಗಾದ್ರೆ ಆಷಟ್ಲಲ್ಲಿ
ಹಾಸ್ಟ್ಲಲಿ ಲ್ಲಿ ಏನು ಸಮಸ್ಯ ಇಲ್ಲಪ್ಪ
ಕೆಟ್ಟ ಕೊಡ್ತಾರ ನಿಮ್ಮ್ ಪ್ರತಿ ಸಲನಾ ತಿಂ ತಿಂಗ್ಳಿಗ್ ಒಂದ್ಸಲ
ಹಾ ಬ್ರೋತಿ ಎಲ್ಡ್ ತಿಂಗಳಿಗೆ ಒಂದ್ಸಲ ಏನ್ ಕೊಡಲ್ಲ ಬಟ್ ಹಿಂಗ ಮೂರ್ ತಿಂಗಳಿಗೆ ಒಂದ್ಸಲ ನಾಲ್ಕ್ ತಿಂಗ್ಳಿಗೆ ಒಂದ್ಸಲ ಮದ್ನೆಲ್ಲ ಕೊಡ್ತಾ ಇದ್ರು ಇವಾಗ ಅತರ ಇಲ್ಲ
ಹೌದಾ ಕಿಟ್ಟಲ್ಲಿ ಏನೇನ್ ಬರುತ್ತೆ
ಹಲ್ಲೋ
ಹಲೋ
ಯಾಕ್ ಬ್ರೋ ವಾಯ್ಸ್ ಬ್ರೇಕಗ್ತ ಇದೆ
ಇಲ್ಲ ಕೇಳ್ತಿದ್ದೇ ನ ಸರಿಯಾಗಿ ನಿಮ್ದು ಕೇಳ್ತ ಇಲ್ಲ
ಹೌದಾ ನಾ ಮೊದ್ಲೆಲ್ಲ ಕೊಡ್ತಾ ಇದ್ರು ಈಗ ಮಂತ್ಲಿ ಒನ್ ಟೈಮ್ ಕೊಡ್ತಾ ಇದ್ರು ಇವಾಗ ಇಲ್ಲ ಆತರ
ಹೌದಾ ಅಂದ್ರೆ ಊಟದೇನ್ ಪ್ರಾಬ್ಲಮ್ ತಾನೆ ಊಟ ಸರೆ ಕೊಡತ್ರಲ್ಲಲ್ಲೋ
ಊಟದನ ನೋ ಪ್ರಾಬ್ಲಮ್ ಊಟ ಚನ್ನಾಗ್ ಕೊಡ್ತಾರ
ಅಂದ್ರೆ ಬೆಳಿಗ್ಗೆ ನಾಷ್ಟ ಕೊಡ್ತಾರೆ ಏನೇನ್ ಕೊಡ್ತಾರೆ ನಾಷ್ಟ ಅಲ್ಲ ಊಟ
ಬೆಳಗ್ಗೆ ನಾ ನಾರ್ಮಲ್ ಆಗಿ ಇದು ಪಿಟ ಮತ್ತ ಪಲವು ಚಿತ್ರಣ
ಹ್ಮ ಉಗ್ರಣ ಮತ್ತೆ ಇರೋದ ಅವಲಕ್ಕಿ ಅವಲಕ್ಕಿ ಮತ್ತೆ ಹಾ ಭಾನುವಾರ ಏನ್ ಕೊಡ್ತಾರೆ ಸ್ಪೆಷಲ್ ಆಗಿ
ಹ್ಮ ಭಾನುವಾರ ಇಡ್ಲಿ ಸಂಡಗ ಒಂದ್ಸಲ ಇಡ್ಲಿ ಮತ್ತೆ
ಹ್ಮ
ಹಂಗ ಯಾವ್ದೋ ದೋಸೆ ಯಂದು ಇಷ್ಟ
ಮತ್ತೆ
ಮತ್ತೆ ಪೂರಿ ಅಂದ್ರೆ ಒಂದು ಬಾನುವಾರ ಬನೋ ಒ್ ಟೈಮ್ ಅಷ್ಟೇ ಹ ಪ್ರತಿ ಬನವ ಚೇಂಜ್ ಯಾವ್ದಾದ್ರು ಒ ಕೊಡ್ತಾರೆ
ಹ್ಮ ಅ್ರ ಒಂದ್ಸಲ ಪರಿ ಕೊ್ರ ಒಂದ್ಸಲ ದೋೆ ಕೊಡ್ತಾರೆ ಒಂದು ಲ ಇಡ್ಡಿ ಕೊಡ್ತವೆ ಹೌದಾ
ಹ್ಞ ನೀವು ಏನು ಪಫೋರ್ಟ್ಸನ ಏನಾದರೂ ಆಡ್ತೀರಾ
ಹಾ ಬ್ರೋ
ಹೊೋರ್ಸದ ಏನಾದ್ರು ಆಡ್ತ್ರಾ ನೀವು
ಅಂದ್ರೀ
ಅಂದ್ರೆ ಇದದ ಯಾವ್ದು ಕ್ರಿಕೆಟ್
ಹ ಅಂತ ಮೇನಿಲ್ಲ ಬ್ರೋ ಕೆಲಸ ಆದ್ರೆ ಕೆಲಸ ಮಾಡ್ತತಿೀವಿ ಬಟ್ ಆಟ ಏನ್ ಆಡಲ್ಲ ಮೊ್ಲ ಆಡ್ತಿದ್ವಿ ಎಲ್ಲ ಈಲ್ಲ ಹುಟ್ಟಿವವಿ ನಮ್ ರೂಮ್ೆಂಟ್ ಎಲ್ಲ ಆಡ್ತ ಕ್ರಿಕೆಟ್ ಕಬಡ್ಡಿ ಎಲ್ಲಿ ಆಡ್ತಾರೆ ಬಟ್ ನಾವ್ ಆಡಲ್ಲ
ನೀವು ಮೊದ್ಲೆಲ್ ಆಡ್ತದರ ಒಬ್ರ ಯಾವ್ದ ಆಡ್ತರ ಜಾಸ್ತಿ
ಇಲ್ಲಬ್ರು ಕಬಡ್ಡಿ ಅಷ್ಟೇ ಆಡ್ತೀವಿ ಅಷ್ಟ್ ಕಷ್ಟೇ ಕ್ರಿಕೆಟ್ ಆಡದ್ರೆ ಸ್ವ ಸ್ವಲ್ಪ ಆಡ್ತತಿವಿ ಏನಾದ್ರರು ಕೆಲಸದ್ರೆ ಒಲ್ಲಲ್ಲಿ ಕೆಲಸ ಮಾಡ್ತೀವಿ ಅದ್ ಬಿಿಟ್ರ ಏ ಮಾಡಲ್ಲ
ಕಂಟಿನ್ಯೂ ಮಾಡಕ್ ಬ್ರೋ ಯಾಕ್ ಬಿಟ್ಟಿದರಾ
ಕಂಟಿನ್ಯೂ ಮಾಡಾಕ್ ಬಿಡಲ್ಲ ಬೈತಾರೆ ನಮ್ಮ ಮನೇಲಿ
ಏನ್ ಗೊತ್ತಬ್್ರೋ ಯೂನಿವರ್ಸಿಟಿ ಅದೆಲ್ಲ ಸೇಮ್ ಆಗುತ್ತತ್ತಲ್ಲ ನಮ್ದುಮ್ದು ಯನಿವರ್ಸಿಟಿ ಕಬಡಿ ಅಡಸ ಬ
ಹಾ ಕ ಕಬಡ್ಡಿ ಆಡಸ್ತಾರೆ ಎಲ್ಲಾ ಆಡಸ್ತಾರೆ ಕ್ರ್ರಿಕಟ್ ಕ್ರಿಕೆಟ್ ಎಲ್ಲ ವಾಲಿಬಾಲ್ ಬರುತ್ತಲ್ಲ ರನ್ನಿಂಗ್ ವಾಲಿಬಾಲ್ ಎಲ್ಲ ಆಡಸ್ತಾರಲ್ಲ
ಆಡ್ಸ್ತಾರಲ್ಲ ಮುಂದ ಫ್ಯೂಚರ್ ಇದೆ ಪ್ರೋ
ಹ್ಮ್ ಅದ್ರಲ್ಲಿ ಇದೆಯ ಬಟ್ ನಮ್ಮ ಅದ್ರಲ್ಲಿ ಇಲ್ಲ ಬಟ್ಟೆ
ಕಂಟಿನ್ಯೂ ಮಾಡಬೇಕಾಗಿತ್ತು ಬ್ರೋಾಕೆ ಸುಮ್ಮನೆ ಮಾಡಕ್ಬ ಬಿಟ್ಟಿದ್ರ ನಡಬಬೇಕಕ್
ಹ್ಮ ನೀವ್ ಮಾಡ್ತೀರಾ ಕಬಡ್ಡಿ ಆಡ್ತೀರಾ
ಹಾ ಅತ ಬರೋ ಕಬಡಿ ಅತ ಮತ್ತೆ ಕ್ರಿಕೆಟ ಹ್ಮ ವಬಲ್
ಯಾವಾದ್ರೂ ಸ ಸರ್ಟಿಫಿಕೇಟ್ ಇದಾವ
ಬ್ರೋ ನಾನು ಐಸ್ಕೂಲಲ್ಲಿ ಹಓದ್ಬೇಕಾದ್ರೆ ಇದು ಲಾಂಗ್ ಜಂಪು ಹೈ ಜಂಪು ಅದಿತ್ತು ಮತ್ತ ತ್ರೊಬಲು
ಅಂದ್ರೆ ಅವಾವಾಗ ಎಲ್ಲ ಪಸ್ಟ್ ಇದಾವ
ಹಾ ಹೈಸ್ಕೂಲ ಅಲ್ಲಿ ಇವಾಗ ಕಾಲೇಜ್ ಬಂದ್ಮೇಲೆ ಇಲ್ಲ ಬ್ರೋ ನಾವು ನಿಮಂಗೆ ಸೇಮು ಎಲ್ಲ ಬಿಟ್ಟ ಬಿಟ್ಟಿ ಅಪರೂಪಕ್ಕೆ ಟ್ರೈ ಮಾಡ್ತೇವಿ ಆದ್ರೂ
ಹ್ಮ್ ಅದ ಅದರಲ್ಲಿ ಫಿಸಿಕಲಿ ಅಂದ್ರೆ ಮುಂದ ಬಾಳಿ ಇದಾಗತಾವ ಅದಲ್ಲ ಅಟಪಟಾ ಇವ ಕವಲ್ಲ
ಇರ್ಬೇಕಕ್ರು ಆದ್ರ ನಾವು ನೀ ಸಮಸ್ಯ ಹನ್ನೆರಡು ಸಮಸ್ಯೆಯಿಂದ ನಾವವು ಬಿಟ್ಟಿವಂಗ
ಹ್ಮ್ ಬರ್ಬರ್ ತಂಗಿ ಆಗತ್ತೆ ಎಲ್ಲ ಮೊದಲೆಲ್ಲಾ ಚಲೋ ಚೊಲೋ ಇದದು ಬಿಟ್ಬಿಡ್ತು ಆಮೇಲೆ ಅದ ಒಂದು ಒಂದೂರೆಲ್ಲ ತೂರ ಅಲ್ಲಾಲ್ಲ ವಿಷಸ
ಹಾ ಬ್ರೋ ಸ್ಟಾರ್ಟಿಂಗ್ ಎಲ್ಲ ಚೆನ್ನಾಗಿರುತ್ತೆ ಬಟ್ ಎಂಡಿಂಗ್ ಅಲ್ಲಿ
ಹ್ಮ್ ಎಲ್ಲಾ ಅಂದ್ರೆ ಬರ್ಬರ್ತಾ ಅ ಡಿಸ್ಟ್ರಾಕ್ಟ್ ಆಯತಲ್ಲ ಆಗಲ್ಲ ಮಾಡಕೆ
ಹೌದೌದು ಬರೋ
ಹ್ಮ್ ಮೊದಲಾನ್ ಇದೆಲ್ಲ ಚಲ ಮಾಡಡ್ತ ಲಾಸ್ಟಿಗೆ ವಯಸ್ಸಾದಂತೆ ಎಲ್ಲ ಬಿಟ್ಬಡ್ತೀವಿ
ಹ ಬ್ರೋ ನಾ ಇವಾಗ ವರ್ಷಮ ಈ ತರ ಇದ್ವಿ ಬ ನೀವು ಇವಾಗ ಬೇರೆ ಪೋರ್ಸೆಮ್ ನಿಮ್ದು ಮುಗಿತಾ ಪೋರ್ಸೆಮ್
ಹ ಮುಗೀು ಬ ಫ್ ಅಡ್ಮಿಷನ್ ಮಾಡ್ ಹ ಅಂದ್ರೆಏ ಲಾಸ್ಟ್ ಪೇಪರ್ ಇದೆಪ್ಪತ್ನಾಲ್ನೇ ತಾರೀು
ಇಪ್ಪತ್ನಾಲ್ಕು ಕ್ಲಾಸ್ದೆ
ಹಾ ಇಪ್ಪತ್ನಾಲ್ಕ ಫೋರ್ಮ್ ಲಾಸ್ ಪೇಪರ್ಂದೆ ಅದು ಇಪ್ಪತ್ನಾಲ್ಕ ಅಂದ್ರೆ ಬುಧವಾರ ಇದೆಯಾ ಪೇಪರ್
ಹಾ ಬುಧವಾರ ಅದೊ ಬ್ರೋ ಯಾವ್ದು ಸಬ್ಜೆಕ್ಟ್ ಯಾವದಿದೆ
ಟಾಪೊಲಿಟಿಕಲ್ಲತ್ತು ಅದು ಮೋಸ್ಟ್ಲಿ ಪ ಪಸ ಪೇಪರದೈತ್ತು ಕ್ಯಾನ್ಸಲ್ ಆಯಿತು ಮತ್ತ ಇಪ್ಪತ್ನಾಲ್ಕನೇ ತಾರಿಕ ಆಗರು
ಹ ಹಾ
ಹ್ಮ್
ಎನ್ ಫಸ್ಟ್ ಫಸ್ಟ್ ಫಸ್ಟ್ ಅಜ್ಞಾತ
ಅದೇ ಇತ್ತು ಫಸ್ಟ್ ಮೋಸ್ಟ್ಲಿ ಅದು ಮುಂದಡಿಕೆ ಮಾಡಿದ್ರು ಅದೇ
ಹ್ಮ್ ಯಾವಾಗ ಬ್ರೋ ನಿಮ್ಗೆ ಕ್ಸಾಮ್ ಚೆಲು ಆಗಿರೋದು
ಆಣ
ಯಾವಾಗ ಎಕ್ಸಾಮ್ ಚಲು ಆಗಿರೋದ ನಿಮ್ದು
ನಂಬುದು ಆಟಿಕೆಟ್ ನೋಡಿದ್ರೆ ಗೊತ್ತಾ ಅಂದ್ರೆ ನಾ ಅಂದ್ರೆ ಒಂದ ಒಂದು ಫೆಬ್ರರ್ ನಾಲ್ಕನೇ ತಾರೀಕು ಇತ್ತು ಒಂದು ಹದಿನೇಳನೇ ತಾರೀಕು ಇತ್ತು ಮೋಸ್ಟ್ಲ್ ಅನ್ಸುತ್ತೆ ಅಂದ್ರೆ ವಾಗದ ದಿನ ತಾರಿಕ ಮೋಸ್ಟ್ಲಿ
ಒ ನಮ್ದು ನಮ್ದು ಆರನೇ ತಾರೀಕಿಂದ ಚಲಾಗಿರೋ ಈ ಮತ್
ಈ ಮಂದಾನ ಅಂದ್ರೆ ನಂಬದಂದ್ರೆ ಆ ಒಂದು ನಾಲ್ಕನೇ ತಾರೀಕು ಇತ್ತು ಒಂದ್ ಹದ್ನೇಳನೇ ತಾರೀಕು ಇತ್ತು ಒಂದು ಇಪ್ಪತ್ನಾಲ್ಕ ಇಪ್ಪತ್ನಾಕನೇ ತಾರೀಕ ಇದೆ ಇದ್ ಬಿಟ್ರೆ ಮತ್ತೆ ಮೊದಲ ಒಂದ ಪೇಪರ್ ಇತ್ತು ಬರ್ ಇತ್ತು ಅಂದ್ರೆ ಒಂದು ಒಂದ್ ತಿಂಗ್ಳ ಆಯ್ತು ಬರೋ ಒಂದ್ ತಿಂಗ್ಳ ಆಯ್ತು ಎಕ್ಸಾಮ್ ಮೂಗದಿಲ್ಲ
ಒಂದ್ಂಗಳಲ್ಲಿ ಮುಗಿಸ್ಬಡ್ತಾರಲ್ಲ ಡಿಗ್ರಿ ಎಕ್ಸಾಮ್ ಯಾವುದೇ ಆಗ್ಲಿ
ಒಂದು ತಿಂಗಳು ಹಾಕಬೇಕಣ್ಣ ಒಂದ್ ತಿಂಳ ಆದ್ರೆ ಕೊಡ್ತಾರೆ ಒಂದು ಅಂದ್ರೆ ಒಂದ ತಿಂಗಳಲ್ಲಿಲ್ಲಿ ಮುಗಸಲ್ಲ ಅಷ್ಟು ಈಜಿ ಒಂದ್ ತಿಂಗಳ ಮೇಲೆ ಆಗುತ್ತೆ
ತಿಂಗಳು ಮೇಲ್ ಆಗುತ್ತಾ ನಾವು ಫಸ್ಟ್ ಸೆಮ್ ಎಕ್ಸಾಮ್ ಬರ್ದಿದ್ವೆ ನಾವು ಫಸ್ಟ್ ಸೆಮ್ ಎಕ್ಸಾಮ್ ಬರ್ದಿದವಿ ಒಂದು ಒಂದವರೆ ತಿಂಗಳ ಮೇಲೆ ಹೋಯ್ತವ್ರ ಹಾದಿನಾದು ದಿವಸಕ್ಕೆ ಕೊ ಒಂದ ಸಬ್ಜೆಕ್ಟ್ ಎಕ್ಸಾಮ್
ಅದು ಹೆಏನ್ ಮಾಡ್ತಾರಂತಂದ್ರೆ ಈಗ ಮುಂದಿನ ಪೇಪರ್ ಬರ್ತೀವಲ್ಲ ಅದನ್ನ ನೆನ್ಪೋಗಿರುತ್ತೆ ಪೇಪರ್ ಏನ್ತ ಗೊತ್ತಾಗ್ತಲ್ಲ ಹತ್ತು ದಿನ ಗ್ಯಾಪು ಒಂದು ಪೇಪರ್ ಹದಿನೈದು ದಿನ ಒಂದ್ ಪೇಪರ್ ಹೈದಿನೈದದಿನಅಂದ್ರೆ ಯಾವ ಪೇಪರ್ ನೆನ್ಪಿರ್ತಣ
ಆದ್ರ ಸಗತ್ತಾಗಿ ಟೈಮ್ ಸಿಗುತ್ತೆ ಲ ಬ್ರೋ ಓದಕ್ಕೆ
ಟೈಮ್ ಸಿಗುತ್ತತ್ ಬ್ರೋ ನಾ ಗೌರ್ಮೆಂಟ್ ಮಾಡಿದೀವ ಪ್ರೈವೇಟ್ ಮಾಡಿದೀವಲ್ಲ ನಿಮ ಟೈಮ್ ಸಿಗುತ್ತ ನಡತೆೆ
ಇಲ್ಲ ಬ್ರೋ ಗೋರ್ಮೆಂಟ್ ಮಾಡಿದ್ರೆ ಏನಾಯ್ತು ಪ್ರೈವೇಟ್ ಮಾಡಿದ್ರೆ ಏನಾಯ್ತು
ಎಲ್ಲ ಟೈಮ ಮೋದ ಪ್ರೈವೇಟ್ ಮೇ ಮ್ ಓದಿ ಏ ಮಾಡತ ಬೇರೆ ಸಿಲೆಸ್ ನಾವು ಕಂಟಿವ್ಓದ್ತದಂ ಕಂ ಓ ಬಟ್ ಸಿಲೆಸ್ಓದಲ್ಲ ಅದು
ಹ ಹಾಗ
ಹ್ಮ್ ಅ್ರ ಅದಕ್ಕೆ ಅದ್ರ ಸಲ ಮಾಡಿದ್ದವು ಕ್ಯಾಂಪೈದಿತ್ ಇ ಪ್ರೈವೇಟ್ ಮಾಡಿದ್ದು ಆರಾಮ್ಸರಿ ಫೋನ್ ಕೊಡ್ತಾರೆ ನಮ್ಮ ಹತ್ರ ಫೋನ್ ನಟ್ಟ ಬರೋದು
ಇ ಕಾಫಿ ಎಲ್ಲ ನಡಸ್ತಾರ
ಕಾಪಿ ಏನ್ ಕೊಡೋದಿಲ್ಲ ಬಟ್ ಫೋನ್ ಕೊಡ್ತಾರೆ ಫೋನ್ ಯೂಸ್ ಮಾಡಂತ ಫೋನ್ ಕೊ ಕೊಡ್ತಾರೆ ಆರಾಮ ಆರಾಮ್ ಸರಿ ಹ ಪನಟನ ನೀ ಎಂಬತ್ ಎಂಬತ್ ಬರಬದು ಆರಾಮ್ಸ
ಹ್ಮ್ ಹ್ಮ್ ಇದೇನ್ ರಿಸಜಲ್ಟ್ ಅದ್ ಬಿಟ್ಟಾರಬ್ರ ನಿಮ್ದಲ್ಲ ಫಟ್ ಮ್ ಸೆಕಂಡ್ ಚೆಮ್ದ
ರಿಸಲ್ಟ್ ನೋಡ ರಿಸಲ್ಟ್ ನಾ ಪ್ರೆಸೆಂಟ್ಫೋರ್ಚ್ಮ್ಮಲ್ಲಾ ಫಸ್ಟ್ ಸೇಮ್ ಸೆಕಂಡ್ ಶಮ್ ಬಿಟ್ಟಿದಿದ್ದಾರೆಾರೆ ಆಥರ್ಡ್ ಶಮ್ ಬಿಟ್ಟಿಲ್ಲಾನ
ಪರಿಶಂಸಕೊಂಡ ಸಂಮ ಬಿಟ್ಟೋರಾ ನಮ್ದೇನ ಇನ್ನು ಯಾವ್ದು ಬಿಟ್ಟ ಷ್ಟ ಅಲ್ಲ ನಮ್ದ ಇವಾಗ ಸೆಕೆಂಡ್ ಸೆಮ ಅಲ್ವಾ
ನೀವು ದೊಡ್ ಶಮ ಬಂದ್ಮೇಲೆ ಉಪಸ್ನೆ ಬಿಡ್ತಾರೆ
ಹ ಪರ್ಸೆಮ್ ಬಂದ ಮೇಲೆ ಬಿಡ್ತಾರೆ ಅನ್ನಸ್ೆ
ಇಲ್ಲ ನೀವು ಸೆಕಂಡ್ ಸೆಮ ಎಲ್ಲ ಸೆಕಂಡ್ ಸೆ್ ಮುಗರ್ಡ್ ಸೆಮ್ ಅಡ್ಮಿಷನ್ ಮಾಡತಾರಲ್ಲ ಅವಾಗ್ ಬಿಿಟ್ರೆ ಬಿಡ ಅಂದ್ರೆ ಒಂದೊಂದಂದು ಸೆಮುಂಡಿ ಒಂದ ಎರಡ್ ಸಮುಂಡಿ ಅಡ್ಪ್ರಂಟ ಇರ್ತದೆ
ಎಲ್ ಶ ಬಿಟ್ಟ ಬಿಟ್ಟ ಬಿಡ್ತಾರ
ಒಂದು ಎರಡು ಸಮ್ ಿಸ್ಟೆನ್ಸ್ ಮೇಲೆ ಒಂದು ಸೆ್ ಬಿಡ್ತಾರೆ ಅಂದರೆ ಈಗ ಫಸ್ಟ್ ಸೆಮ್ ಬಿಡ್ಬೇಕಾದ್ರೆ ಸೆಕಂಡ್ೆಮ್ ತರ್ಡ್್ ಅಂದೆ ಸೆಕೆ್ೆಮ್ ಬಿಟ್ಟ ತರ್ಡ್ ಸಮ್ರ್ಬೇಕು ನೀಾವು ನೀವು ತರ್ಡ್ ಸೆ್ ಬಿಟ್ಟ ಫೋರ್ ಸ್್ರೆ ಫೋರ್ ಸೆ್ ಇದ್ದಾಗ ಎಣ್ಣ ಲಾಸ್ಟ್ ಫಫ ಸೆಮ್ ಅಡ್ಮಿಶನ್ ಮಾಡಾಗ ಸೆಕಂಡ್ೆಮ್ಿಸಲ್ಡ್ತಾರೆತ ಅಂದೆ ಒಂದೊಂದುೆಮ್ ಗ್ಯಾಪ್ ಇರುತ್ತೆ
ಒಂದುಸ ಮುಡ್ಯಾ ಬತ್
ಹ ಗ್ಯಾರಂಿ ಬ್ರು ಯಾವ್ ಬತಾರ ಗೊತ್ತಾಗಲ್ಲಾಡಗ
ಡಿಗ್ರಿ ಹಣೆ ಬರ ಅಷ್ಟರು ಮುಂದೆ ಏನ್ ಮಾಡ್ಬೇಕ ಅಂತಕಂದಬರು
ಇಲ್ಲ ಬರು ಅದೇ ಡಿಗ್ರಿ ಕಂಪ್ಲೀಟ್ ಮಾಡಿಿಸ್ ಅದೇ ಹದು ಕಂಪಿಟಿವ್ ಹದದು ಈಗಾದ್ರೆನು ಎರಡ್ ವರ್ಷ ಆಯತು್ಟಾರ್ಟ ಸ್ಟಾರ್ಟ್ ಮಾಡಸವು
ಸ್ಟಾರ್ಟ್ ಮಾಡಿದ್ರ ಆಲ್ರೆಡಿ ಇವಾಗ
ಟು ಇಯರ್ ಆಯ್ತು ಒಂದು ಇಯರ್ ಬೆಂಗ್ಳ ಇದರಲ್ಲಿ ಒಂದು ಒಂದ್ ಇಯರ್ ಅಲ್ಲಿ ಶಾಪ್ ಇರ್ತ ಹಸ್ಟಲ್ ಅಲ್ಲಿ
ನಾಸ್ಟ್ಲಲ್ಲಿ ಯಾವ್ರು ಒಂದುಾರ ಮತ್ತ ತೆಂಗೂರಲ್ಲಿ ಓದರ ಹ
ಇಲ್ಲ ಹೋಗ್ಬೇಕಕ್ಂತ್ ಮಾಡಿದೀವಿ ಬೆಂಗಳೂರಲ್ಲಿ ಓದಿಲ್ಲ ಬಟ್ ಅಲ್ಲಿ ನಮ್ಮ ಅಣ್ಣಾರ ಇರ್ತಾರೆ ನಾವು ಹೋದ್ರೆ ಇಪ್ಪತ್ನಾಲ್ಕನೇ ಇಪ್ಪತ್ತತ್ೈದನೇ ತಾರೀಕು ಹೋಗಬಹುದು ಎಕ್ಸಾಮ್ ಮುಷನ್
ಹ್ಮ್ ಮತ್ತ ಬೆಂಗ್ೂರು ಓಕ ಎಬ್ಳೋ
ಯಾಕಂದ್ರೆ ಪಿ ಸಿ ನಟಿಿಕೇಶನ್ ಆಯ್ತಲ್ಲಾ
ಹಾ ಆಿದೆ ಬ್ರೋ ಮೊನ್ನೆ
ಕಷಚಿಕ ನ ಅನಿಕೆ ಆಯತಲ್ಲ ಅದ್ರೊಳಗೆ ಹೋಗ್ಬೇಕು
ನಿ್ದ ಯೋಚಿಕೆ ಬರುತ್ತಾ
ಹೆಚ್ಚಿಗೆ ಬರುತ್ತೆ ನಾನ್ ಹೆಚ್ಗೆ ಬರುತ್ತೆ ಎಡ್ಡು ಎಡ್ ಅಪ್ಲೈ ಮಾಡ್ ಬೇಕ್ ನಾವು
ಎಡ್ದು ಮಾಡ್ಬೋದ ಅದು
ಹ್ಮ ಎಡ್ ಒಂದು ನಾನ್ ಆಲ್ರೆಡಿ ಹಾಕಿದಿನಿ, ಎಚ್ ಕೆ ಹಾಕಿಲ್ಲ ಸರ್ವರ್ ಬಿಸಿ ಬ ಬಂದಿ.
ಹ ಹಾ
ಹ್ಮ್
ಮತ್ ಯಾವ್ದೋ ದುಶ್ ಇಲ್ಲ ಬ್ರೋ ನಾವು ಏನ್ ಬ್ರೋ
ನೀವುನ್ ಹಾಕ್ಬೇಕ್ ತಾನೆ ಪಿ ಸಿ ಪಿ ಎ ಇದೂ ಲಾಂಚ್ಗೆ
ಹಾಕ್ಬೇಕ್ ಬ್ರೋ ನಾವ್ ಹಾಕ್ಬೇಕು ನಾವ್ ಇನ್ನು ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲ ಅದಕ್ಕೆ ಸುಮ್ನೆ ಏನಕ್ಕೆ
ಇಲ್ಲ ಬ್ರೋ ಹಂಗೆ ಟ್ರೈ ಮಾಡ್ಬೇಕು, ಅನುಭವ್ ಆ ಅನುಭವ ಆಗ್ಬಬೇಕಲ್ಲ ತಾನೆ
ಹಾ ಆಗ್ಬೇಕ್ ಬ್ರೋ
ಆಗೇನ್ ಆಗುತ್ತೋ ಆಗಲ್ಲೊ ಗೊತ್ತಿಲ್ಲ ಅಂದ್ರೆ ಟೈಮಾಡಿ ಗೊತ್ತಾಗುತ್ತೆ ಏನಂತ ಈಗೋ ಇದೇ ಬ್ರೊ ಮತ್ತೆ ಆರಿಂದ ಹನ್ನೆರ್ಡರ್ ತ ಕಲ್ತ್ ಆರಾಮ ಸರಿ ಕಲ್ತಲ್ಲ.
ಹಾ
ಆರಾಮ್ ಸರಿ ಅದ್ರ್ ಮೇಲೆ ಏನಿಲ್ಲ ಆರಾಮ್ ಆಕ್ಬೋದ್ ನೀ ಆರಾಮಗ್ ಮಾಡ್ಬೋದು.
ಅದೆ ಬ್ರೋ ಮಾಡಣ. ನಾವ್ ಇನ್ನು ಓದಕ್ ಸ್ಟ್ ನಾವ್ ಇನ್ನು ಓದಕ್ ಸ್ಟಾರ್ಟ್ ಮಾಡಿಲ್ಲವಲ್ಲ ಸುಮ್ನೆ ಏನಕ್ಕೆ ಬಿಡ ಅ
ಓದಕ್ಕೇನ್ ಸ್ಟಾರ್ಟ್ ಬ್ಲ ಓದಕ್ಕೆ ಸ್ಟಾರ್ಟ್ ಮಾಡಿಲ್ಲಾ ಯಾರು ಹಂಗೆ ಓದ್ ಓದ್ತಿರು ಕಂಟನ್ಯೂ ಓದ್ತಿದ್ರಲ್ಲ ಇವಗ್ ಗೌರ್ಮೆಂಟ್ ಮಳ್ಗೆಸಿಂದು, ಸುಮ್ನೆ ಒಂದ ಸಾವ್ರ್ ಅಂದ್ರೆ ಹೆಚ್ಗೆ ಒಂದ್ ಐನುರೂಪಾಯಿ ನಾನ್ ಹೆಚ್ ಗೆ ಒಂದ್ ಐನುರೂಪಾಯು ಹೊದ್ರೆ ಒಂದ್ ಹನ್ನೆರಡ್ ಲಾಸ್ಟ್ ಹೋಗ್ಬೋದು. ಹಾಕಿಬ್ರೋ ಏನಾಗಲ್ಲ ಇದ್ ಮತ್ತೆ ಇದ ಇದ್ ಮತ್ತೆ ಟೈಮ್ ಸಿಗಲ್ಲ ಮತ್ತೆ
ಹೌದು ಈ ಅವಕಾಶ ಮತ್ತೆ ರಿಟರ್ನ್ ಸಿಗಲ್ಲ.
ಬಂತ್ ಮತ್ತೆ ಮುಂದು ಈ ಟೈಮ್ ಬಂದೆ ಬರ್ದ ಅಂತ ಹೇಳಕ್ ಬರುತ್ತೆ ಮತ್ತಿಲ್ಲ ಅಂದ್ರೆ ಕಾಲ್ಫರ್ ಮಾಡ್ಲಿಲ್ಲ ಅಂದ್ರೆ ಏನ್ ಮಾಡ್ತಿಯಾ.
ಹ ಹಾ ಬ್ರೋ
ಇಲ್ಲಿ ಬರೀ ಅನುಭವ ಅನುಭವ ಆಗ್ಬೇಕ್ ಮುಂಚೆ ನಿಂಗ್ ಅನುಭವ ಆದ್ರೆ ಗೊತ್ತಾಗುತ್ತೆ ಏನಂತ.
ಓಕೆ ಓಕೆ ಬ್ರೋ ನಿಮ್ ಮಾತಾದ್ರು ಕೇಳಿ ಆಕ್ತಿನ್ ಬ್ರೊ ಇವಾಗ.
ಹಾಕ್ ಆರಾಮ್ಸೆ ಯಾಕಂದ್ರೆ ಎಸ್ ಡಿ ಎ ಓನೆ ಒಬ್ಬ ನಾವ್ ಇಸ್ ದಿನ ಒಂದು ಇನ್ನೊಂದ್ ಎಕ್ಸಾಮ್ ಬಿಟ್ಟಿದ್ವಿ ಇ ಎಸ್ ಎಂ ಕೆ ಯಾಕ್ ಬಿಟ್ಟಿದ್ವಿ ಅಂತ ನಮ್ಗೆ ಮುಜುಗರ.
ಓಕೆ ಬ್ರೋ ಬ್ರೋ ನನ್ ಹತ್ರ ಚಾರ್ಜ್ ಇಲ್ಲ ಆಮೇಲೆ ಮಾಡ್ತ್ ತಿನ್ ಬ್ರೋ.
ಹೌದಾ ಸರಿ ಓಕೆ ಬ್ರೋ.